ಹಲೋ
ಹಾ. ಹಲೋ.
ಕೆಲತ್ ಲಪ್ಪಸ.
ಹಾ
ಹಾ.
ಅದಕ್ಕ ನಾನು ಮಾಡ್ ಸುಮ್ಮನಿರು ಮನ್ಶರಂಗೇ ಅಲ್ಲ.
ಹಾ
ಅದ್ನ ಮಾಡುದ್ ಅದ್ರ ನ ಬಡ್ರ ಹಂಗಗೆ ಅಲ್ಲ ಅವ್ ಇವ್ ಹೇರ್ತ ಐತಿ ಅದನ್ನ.
ಇವೆ ಮಾರೇನ ಹಾ ಮಂಸಿ ಹಾಕಿನಿ.
ಹಾ.
ಅಕ್ಕ ಹಿಂಗ ಇದನ್ನ ಇದ್ರ ಸಿಂಬಾಲ್ ಕಲ್ಸ್ಯ ನ ಓಕಿ ಅತ್ ಹೇಳಿ
ಹಾ
ಅ ಏನ್ ಮಾಡ್ಸಾನ ಇ ಅಂಬಲ್ ಮತ್ತ್ ಮಾಡ್ಸಿರ್ಬೇಕು ಒಂದ್ ಸ್ವಲ್ಪ ಲೇಟ್ ಹಾಕಿರ್ಬೇಕು ಅಂಬಲ್ ಇನ್ನೊಂದ್ ಸಮಯ ಕಡ್ ಬಿಡಿಸ ನೋಡನಾ.
ಹ್ಮ ಗ್ರೂಪ್ನಾಗ ಹಕ್ಲೆಪ್ಪ ಒಂದ ರೊಕ್ಕತಾನ
ಹಾ
ಹ ರೊಕ್ಕ ಕೇಳ್ತಾನ ಐದನೂರು ರೂಪಾಯಿ.
ಹಾ ಹಾ ತಯಾವ್ ಮಟಿ ಅಲ್ಲ ನಾನು
ಹ
ಹ್ಮ್ ನಾನೇ ಮಾಡ್ಸಿದ್ ಬಿಡು. ಇನ್ನೊಂದ ಸಮಯ ಕೇಳ್ತೀನಿ ಈಗ ಒಂದ.
ಹಾ
ಕೇಳ್ತೀನಿ ನೀ್ ಮಾಡ್ಸಿರ್ಬೇಕ ಅ ನಂದ ಒಂದ್ಳ್ಳೆ ಲೇಟ್ ಹಾಕಿರ್ಬೇಕದ ಓಕಿದ್ ಕಲ್ಸ್ಯ ಅಂದ್ಮೇಲೆ ಎಲ್ಲಾರು ಮಾಡ್ಸಿ ಬಿಟ್ಟಿರ್ತ ನವು.
ಹ ಒಟ್ಟಿಲ್ಲೇ ಒಮ್ಮೆ ನಂಬರ್ ಮಾಡ್ಸಿ ಅತನಾ ಅವರು ಒಂದ್ಸವಲ್ ಪ್ಲೇಟ್ ಹಾಕಿರ್ಬೇಕವು
ಹಾ
ಹಾ
ಹ್ಮ್ ನಿಂಗೇನ ಎಷ್ಟ ಈ ಎಷ್ಟ ಜತೆ ಆಗೈತಿಂದಗ ಈಗ ಮಾತಾಡದು.
ಹಂಗ ಎರಡನೇ ಸಲ ಇದೆ.
ಇದಾನ ಈಗ ನಾನ್ ಜೋಡನ ಈಗ ಫಸ್ಟ್ ನಿಿಂದ.
ಹೆಂಗ ಅಲ್ಲ ಯಾವ
ಹಾ
ಹೌದನಾ
ಹ್ಮ ಮುಂಜಾಲೆ ಅವ ಹತ್ಸ ನೂರು ರೂಪಾಯಿ ಫೋನ್ಪೆ ರೂಪಾಯ ಇದ್ರ ಬಿಡು ಕೈಯದ ಕೊಡತನಂದ ನೀನ್ನೇನ ಇಲ್ಲ ಕೈದಾಗ ಅಕೌಂಟ್ ನಾಗಲ್ಲ ಕೊಂಡದ ಆಾಗತ್ತ ನೀ
ಹ್ಮ್
ಅನಂತರ ಈ ನಂಬರ್ ಹಚ್ಚ ನೋಡು ಬರ್ತತೆನ ಆದಿದ್ದಪ್ಪ ಅವ್ ಸೈನ್ ಅಪ್ ಮಾಡಿದ್ದಕ್ಕೆ
ಹ್ಮ್ ನಮ ದೋಸ ಚೆನಪ್ಪ ಆ
ನಂದ್ಸಲ ಅಚೋಕೊಂಡ ಹೋಗ್ಬಿಡ್ತಿ ನಿಮ್ ಹರ್ಷಿಯಾಗ
ಹಾ ಅದ ಒಂದ ಕಡ್ತ ಗೋತನಾ
ಗ ಉೋಗಪುತ್ತದೆ ಅಳೆ ಆಮ ಕು ಆಗ ಮಪ್ಪಾಟ ಪತ ತ ಹಾ ಹಾ ಯ ಹಾಮ ಹಾಗ ಅಡಿಗ ಮೇ ಹೋಗ ನಾಚಿದ್ದ ಹಾಳೆ ಮೇವತ್ತ ನಂತರ ಹೋಗ ಹೋಗ ಸಾಕು ಹೋಗತ್ತ ಇನ್ನ ನಾಚನ ಮ ಸಗಟ್ಟೆ
ಇಲ್ಲ ಪರಕ್ರ ಹತ್ರ
ಹ
ಹ
ಹಾ
ಹಾ
ಹ ಇದು ಒಮ್ಮೆ ಲೇಟ್ ಆಕ್ ಕೆ್ಯತದಲ್ಲಿ ಇ ನಾ ಮಾತಾಡ ನಾ ಮಾತಾಡ್ತ್ನ್ ತಗೋ
ಹಾ
ಒಂದ್ ಮೂರು ಸೆಕೆಂಡ್ ಬಿಟ್ಟುತತ್ ನಾನ ನೀವು ವಾಪಸ್.
ಹ. ಹ ಅ್ರೆ ನೀ ಒಮ್ಮ ಮ ಬಿತ ಬಿಟ್ಟು ಕಟ್ಟ ನಿ ಮಾತಾ ಹೊಂಡ್ ಆಗ ನೀ ನ ತ್ತು ಸೆ
ಹಾ ಅದ ಈಗ ನಾ ಹಿಂಗ್ ಈಗ ನತರ್ತ ನಿಂಗ.
ಹಾ.
ಹಾನ ಎರಡಗ್ಗ ಕುೂತ.
ಅದೇ ಹಲಾ ಜೀಡಿದ ಇ ಒಟ್ಟೆ ಎಷ್ಟ ರಕ್ಕಗಿ ಬಿಡತಾಯಿ ಕಾಯಿ ಮಾಡ ಹಂಗ ಮಾಡಕದ್ ಬಿಡದ
ಹ್ಮ ಒಮ್ಮ ನಾ ಮಾತ್ರ ಕಲ ಮೀ ಮಾತ್ರ ಕಲ ನೋಡೋತ
ಹಾ ನನ್ಯವು ದದುಬಡದ ಕಷ್ಟತ ಕಷ್ಟತ. ಎಲೆಜರಿ ವ ನೀ. ಹಲೋ. ಹಲೋ. ಹಲೋ. ಹಲೋ. ಹಲೋ. ಓ ಹಲೋ ಹಲೋ.
ಬ ಕತತೆೆ.
ಹಾ ಕೆಳಕ್ ಆಯ್ತಡಿ ಈಗ.
ಪ ಇಲ್ಲ ಕು.
ಹಾ ಹಾ.
ಹಲ ಪ ತಲಕರಿತನ.
ಅಲ್ಲಿಲ್ಲ. ಹಾ ಅಲ್ಲಿ ಯಾರ ನೆಟ್ವರ್ಕ್ಲ್ಲಿಏ ನ ಹೆಂಗಗೆ ನೆಟ್ವರ್ಕ್
ಹ್ಮ್ ಹ ಹ
ಅಲ್ಲಿ ಪೈಜೆ ಜಗದರ ಬಕ್ಕಲ್ಲ ಎರಿಗಮ್ಮ ಇದಿದ್ರಾಗ ಕುಡದಾಗ
ಚಲಪ್ಪಜ
ಪಜೆ ಜಗಾವಲೆ
ಹಲಬದ ಪೈಜೆ ಯ ಬೋಲ ಆಯಲ್ಲ ನ ಸನೆ ಬಕ್ಷ್ಯ ಹ
ಅದ ಕೇಳ ವಾಲ್ಡ್ಬಿಡು ಖರೆ ಯಾರ ಪಾಯಜಿ ಜಗಬೇಕಕ್ಲ ಇಲ್ಲ ಅಂತ ನಿಮ್ಗೆ ಪಾಯಜೆ ಜಗ ಬಕಲತ್ ನ ಪಜಿ ಪಜಿ
ಪೈಸಿ ಬರ್ದತಿ ಆದ್ರ ಬಾಳ್ ಬರ್ ಪಲೆನು ಹನ
ಹಾ
ಅಂದ್ರೆ ಬರ್ತತಿ
ಹಾ
ಆದ್ರ ಇಲ್ಲಿ ಮಾತಾಡ್ಕೊಂಡು ಎಲ್ಲಾ ನೆಟ್ ಪಟ್ಟಿ. ಎಲ್ಲಾ ಪೈಜಿನ್ ಬರ್ತಿತ್ತೆ
ಹಾ ಮಾತಾಡ್ ಕೋಡ್ ಇನ್ನೆಂದೂ ಬ್ರೇಕ್ ಆಕತ್ತೇ
ಫೈಸಿ ಪುಲ್ ಬ
ಹಾ ಹಾ ಹಾ
ಹ
ಹಾ ಚಹಾದ್ ಒಂತಿಗೆ
ಹ್ಮ್ ಮೇಲಿ ಈಗ ಇದನ್ ಮ ಜೋರ್ಸ್ ಆಕ್ತಿನಯ ಕುಂಟಿ ಜೋರ್ಸ ಆಗ್ತಿನಿ ತಳಕರಿ ಅಂದ್ರ ಪಕ್ರರ.
ಹಾ
ಅದನ್ ಜೋಡ್ಸ ಆಗ್ತಿದ್ ನಿನ್ ಅದಕ್ಕೆವಲ್ಸತ ಅಂಬ
ಹಾ ಹಾ
ಹ್ಮ್
ಕಾಲೇಜ್ ಎಲ್ಲಿ ಅಂಚಿದ್ದಿ.
ಕಾಲೇಜ್ ಕ ಮಾರನ ಅದರ ಸಮಯ ಅದರ ಸಂಬಂಧ ಎಲ್ಲಿ ಹಚ್ಚ ಬೇಕು ಕೇಳಬೇಕು.
ಅರ್ಥ ಆಗಲಿಲ್ಲ
ಯಾರಂದ್ರು
ಯಾರ ನಂಗ್ರು ಧಾರವಾಡಕ್ಕ್ ಒಳ್ಳಿ ಅಚ್ಚ ತಾನ್ ನಂಗ್ ಆದ್ರರು ಬ
ಇಲ್ಲ ಅರ್ರಣಾನ ಬಕ್ರ ಅ ಒ ಅಚರ್ಲ ಪಾ
ಅಯೇ ಇವ್ನ್ ಬಕ್ರನ ಅದ ಹರ್ಚ್ಬೇಕಂದ್ರೆ ಏನ ಬ್ಯಾಡ ನಿಮ್ಮ್ ಅಪ್ಪ ಏನ ಒಂದ್ ರೂಪಾಯಿ.
ಹ್ಮ್ ಅದ್ರಸ ಒಂದು ಅಲ್ಲ ಅದ ಅಲ್ಲೇ ಇದ್ರ ಸೈಡ್ ಅದು ಬಕ್ರ ಹಚ್ಚಿದಲ್ಲಿ ಅಲ್ಲೇ ಅದು ಧಾರವಾಡ ಸೈಡ್ ಅದು.
ಅದ ಅಂದ್ರೆ ಅಲ್ಲಿ ಏನ್ ಇದ ಇದತ್ಲ ಅಲ್ಲ.
ಹಲೋ
ಅ ಡಿಗ್ರಿ ಕಣ್ಸಿದ್ಯಾರ ನ ಹುಲ್ಲ ಒಂದ್ ಅರತ್ತ ಅದಕ್ಕ ಬ್ಯಾಳ ನ ತರತ್ತ್ ಅಂದ್ರ ಅಲ್ಲ.
ಹಾ ನಿನ್ಗೆನ್ದರಾ ನೀನ್ಗೆನದ್ರ ಹ್ಮ್
ನಂಗ್ ಸಮಯ ಅಂತಾ ಕಾಲಕ್ಕೆ
ಅಪ್ಪಾಜಿ ಅರ್ಥ ಆಗಲಿಲ್ಲ
ಅದ ನಮ್ಮ ಡಿಗ್ರಿ ನಾ
ಹಾ
ಸುಮ್ಮದನ ಮತ್ತೆ ಕಲಿತು ಅರ್ಥ ಆಗಲಿಲ್ಲ
ಡಿಪ್ಲೋಮಾ ಮ್ಯಾಗ ನಿ ಜಾಬ್ ಅನ್ನು ಸಿಗುತ್ತಿದ್ದು
ಹ ಏನ್ ಗ್ಯಾರಂಟಿ ಒ ಮಾರ ನಮ್ ಕಾಕ ಎಣತಾರ ಈಗ ಹೇಳ್ತಾರ ಮುಂದ್ ಏನ್ ಗ್ಯಾರಂಟಿ ಕೊಡ್ತಾರಲ್ ಅನ್ನೋದು ತನಕತ್ರ.
ಏ ಅವರು ಕೊಡಸಲಿಕ್ ಅಂದ್ರರುನು ಇಲ್ಲೆ ನನ್ಗ್ ಆಲ್ಮೋಸ್ಟ್ ಡಿಪ್ಲೋಮಾ ಮ್ಯಾಗ ಐತ್ಲೇ
ಹ್ಮ
ಅ ಜಾಬ್ ಇರತ್ತ ನಿಂಗ ಡಿಪ್ಲೊಮಾ ಬ್ಯಾಗ ಇದ್ರಾಗ ಏನತರ ಕಕ ಜಾಗೆತಿ ಐತೆ ಡಿಪ್ಲೊಮಾ ಮ್ಯಾಗ್ ಐತ್ ಹ ಸಿಗತ್ತ ಆಲ್ಮೋಸ್ಟ್ ಸಿಗ ಡಿಪ್ಲಮಾಗೆ ಡಿಪ್ಲೋಮಾ ಹ ಮೆಕೆನಿಕಲ್ಲ್ ಮೆಕೆನಿಕಲ್ ಅ ಏನದು
ಯಾರ ಪ
್ಏ್ ನ ಕೆ ನಾನ ಶು ಮ ೋನ್ ಆ್ ನ ಗೊದರ್ತಿಲ್ಲ ಅದಕ್ಕೆ ಡಿ ಡಿಪ್ಲೋಮಾ ಒಳಗೆ ಮೆಕ್ಯಾನಿಕಲ್ ಮಾಡಿದ ಇಂದ್ರೆ ನನ್ಗೆಾದ್ರರು ಇಲ್ಲಿ ಪ್ರಕ್ರಿಯಾಗ ಇದ ಸಿಗತ್ತತ
ಹ್ಮ ಹ್ಮ್ ಅದ ಏ ಮಾಡಿನತ್ತ
ಹ್ಮ
ಹ ಏ ಆಯತಿತ್ತು ಅದ್ರಾಗ ಕೂರ್ಸೋದು ಏ ಆಯತಿತ್ತು
ಹಾ
ಹ್ಮ್ ಿ ರೊಿನ ದಾ ಹಾಕಿ ಹಲೋ
ಹ್ಮ
ಏಣಂತ ಅವಕ ಹದ್ನೈಕ ಆಗ್ತತ್ವಾ
ಹಾ
ಅದ್ನ ನಾನು ಇನ್ನೊಂದು ಸೊಪ್ಕ ಹೋಗಕಪ್ಪ ನಮ್ಮ ಪಪ್ಪ ಒಟ್ಟ ಬ್ಯಾಡಣ ಕತ್ ಬಿಟಾರ ಅದಕ್ಕ ಇ ಮಾಡಕ್ ಏನ್ ಮಾಡಕು ಅದು ಗತ್ತು ಅದಕ್ಕ ಬಿಸಣ ಪರ್ಜೆ ವಾಪಸ್ ನಾನ ತಟ ನೀ ಮಾಡ ಒಂದ್ ಸ್ವಲ್ಪ ಇಲರ್ ಜೋಸ ಮಾಡ್ಕೊಂತಿವವಿ
ಹಾ ಸರಿ ಆಯ್ತಾ